ಹಲೋ ಪ ಅವಲಿ ಏನಡದ ಆರಾಮಲೆ
ಹಾ ಆರಾಮ ಮಾಡಜ
ಏ ನಾವ್ರಾಮಪಾ ಏನ್ ಆಡ್ತದ
ವೇನೆಲ್ಲೋಣಣ ಕಲೇಜ ಹೋಗ ಹೊರವ
ಹೌದಾ ಕಾಲೇಜ್ ಏನ್ ಮಾಡ್ರಿ
ನರ್ಸಿಂಗ್ ಮಾಡಿದ ಮದ
ಹ್ಮ್ ಹ್ಮ್ ನರಸಿಂಗೋಳಗ್ ಮುಂದೆ ಲೈಪ್ ಆಯ್ತೆನಂದ
ಮಾಡ್ಯಿವಣ ಲೈಫ್ ಹೆಂಗತ್ ಹೆಂಗಿಲ್ಲ
ಹೌದಾ ಇಲ್ಲ ಈಗ ಎಲ್ಲಾ ಜನರು ಏನ್ ಮಾಡ್ಬಿಟ್ಟದ ಎಲ್ಲದಕ್ಕೂ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟೈತಿ ಈಗ
ಹೌದಣ
ಮೊದಲು ನರ್ಸಿಂಗ್ ನೋಡ ಊರಿಗೆ ಇಬ್ರು ಮೂರ್ ಮಂದಿ ಮಾಡ್ತದ್ರ ಈಗ ಊರಾಗ ಒಂತ ಮೂವತ್ ನಲ್ವತ್ ಮಂದಿ ಅದ
ನರ್ಸಿಂಗ್ ಆದ್ರೆ ಏನಂದ್ ಗೊತ್ತಿಲ್ಲಾ ಜಾಸ್ತಿ ಈ ಬರೇ ಆಯ್ತ ಸೆಕ ಮಾಡ್ರ
ಹ ಪಿುಷ್ ಒನ್ ಗೊತ್ತಿತ್ತು ಎಲ್ಲಾ ಬಿಿಯ ಒಂದು ಗೊತ್ತಿತ್ತು
ಹ್ಮ್ ಹ್ಮ್
ಈಗೆಲ್ಲ ಎಲ್ಲರಿಗೂ ಗೊತ್ತಾಗ್ಬಿಟ್ಟ್ ನರ್ಸಿಂಗ್ ಡಾಕ್ಟರ್ ಆಗ್ಬಬೇಕು ಇಲ್ಲ ನರ್ಸ್ ಆಗ್ಬೇಕು ಅಂತ ಮಾಡ್ತಾರೆ
ಅದು ಏನ್ ಸಿಕ್ತು ಏನೆಲ್ಲ ನರ ಸಾವರೂಪಿ ದುಡಿಬೇಕ ಪೆಂಕ್ಷನ್
ಹಾ ಎಂಟ ಸಾವಿರ ಕ ಅದು ಡಾಕ್ಟರ್ ಅಂದ ಅನ್ಸ್ಕೊಂಡ್ ಒಬ್ಬ ಕಸ್ಟಮರ್ಗಳು ಊರ್ ಟಕ್ಕಪಸಿ ಇರ್ತ ಅವ್ರ ಕಡೆ ಬಯಸ್ಕೊಂಡ್
ಹೌದಣ
ಹ್ಮ್ ಬಾ ನಪ ಜನ
ಅ. ಸುಮ್ಮ್ನೆ ಮಾಡಿ ನಾನಗ ಅದು.
ಹೌದೌದೌದು. ಇದು ಎಲ್ಲಿ ಮಾಡೆಂಟ್ರಿ ಕಾಲೆಜ್
ಜೋರಗೆಣ.
ಹೌದಾ ಹೆಂಗ್ ಚಲೋ ಅದ ಎಜುಕೇಶನ್ ಚಲೋ ಅದ ಟೀಚಿಂಗ್.
ಟೀಚಿಂಗ್ ಎಲ್ಲ ಚಲೋದಣ್ಣ.
ಹ್ಮ್.
ಹ ಅ್ಯಾಸ ಇರ್ ಬತಣ ಮತ್ತೇನಿಲ್ಲ.
ಹೋಗ್ ಬೇಸ್ರ ಇರ್ತವ ಹೆಂಗ ಈ ಕಾಲೇಜ್ ಮಾಡಿ ಅಂದ್ರೆ ಓಲೇಬೇಕಪ್ಪಾ ಅಲ್ಲಿ.
ಬಾಳದ್ಯಾಸರುವರ್ತ ಹಣವು.
ಹಂಗಂದ್ರ ಹಂಗಪ್ಪಾ ಜೀವನಾನೇ ಬ್ಯಾಸರತ್ತದ ಈಗ ನೀ ಡಿಗ್ರಿ ಮುಗಿತಂಗ ಕಷ್ಟ ಪಡ್ಲೇಬೇಕು ಡಿಗ್ರಿ ಮುಗಿದ ನಿನ್ ಯಾವನ ಕೇಳಲ್ಲ ಕಲಿಯತ್ತ.
ಹೌದಣ್ಣ.
ಆ ಕಡಿದ ಮನ್ಯಾಗ ಏನಂತರ ಎಟ್ಟದ್ ಸಾಲಿಕ ಇಲ್ತಪಾ ಇನ್ನೇನು ಲಗ್ನ ವಯಸಿಗೆ ಬಂದಿ. ಮದುವವ್ಬ ಬಿಡು ನಿನ್ ಜೀವನ ನೀನ್ ನೋ. ಕೊಂಡ್ ಬಿಡ್ತಾರ ಅವಾಗ ಏನ್ ಮಾಡ್ತಿ.
ಈಗ ಅಣ ಇ ಮತ್ತ ಲಗ್ನ ಬಾಳ್ ವಯಸ್ಸ ಆತು ಅಣ್ಣ ಇ ಕಂಪ್ಲೀಟ್ ಆಗ್ಬೇಕಂದ್ರೆ.
ಅದೇ ಈಗನ. ಅಿನಿ ಈಗ ನೀ ಡಿಗ್ರಿ ಮುಗೇಟಿಗೆ ಒಂದ್ ಇಪ್ಪತ್ತೊಂದ್ ವರ್ಷ ನಾವ್ತಿ ಆ ಕಡೆಿದ ಒಂದು ಎರಡ್ ಮೂರ್ ವರ್ಷಿಗೆ ಲಗ್ನ ಮಾಡಿಬಿಡ್ತಾರೆ.
ಹಾ. ಇ ಮಧ ಹಲಣ ಇನನು. ಹ
ಹಕೋತಿ ಮನ್ಯಾಗ ಕೇಳ್ಬಲ್ಲ ಮನ್ಯಾಗ ಮುದುಕರು ಮುದುಕ್ಯಾರ ಇರ್ತಾರ ನೋಡು ಮತ್ತ ಉಪಾಸ ಮಕ್ಕಳದು ಶರ್ಟ್ಗಳುದು ಮಾಡ್ ತ ಅವಾಗ ಏನ್ ಮಾಡ್ತೆ
ಹೌದಣ ಅದಣ
ಅದ್ರಾಗ ಇವ್ರು ನಮ್ಮ ತಂದೆ ತಾಯಿ ಮತ್ತೆ ಮನ್ಾಗ ದೊಡ್ಡವರುಏನ್ ಮಾಡಿರ್ತಾರ ಮತ್ ವ್ರಿ ಮಾತ ಕೊಟ್ ಬಿಿಟ್ಟಿರ್ತಾರ
ಹಾ ಹೌದಣ ಐ್ದನ್ ಬರೋ ಬರಿ ಆದದ
ಹ್ಮ್ ಮಾತ್ ಕೊಟ್ಟಿರ್ತಾರ ಈಗ ನೀವ್ ಅಲ್ಲಂದಂದ್ರ ಅವ್ರ ಮಾತ್ ತಪ್ಪಿದಂಗ ಆತ್ತದ ಕಡಿ
ಹ್ಮ ಹಾ
ಹಂಗಾಗಿ ಹ್ಮ ನೀ್ ಮದ್ಲಿಕ ನಾವು ಮನೆ ಬಿಟ್ಟ ೋ್ತಿ ನೋಡು ಇಲ್ಲಾಂದ್ರೆ ನೀನೇ ಮನಿ ಬರ್ಬೇಡ
ಹಾ
ಹಿಂಗೆಲ್ಲಾ ಮನ್ಯಾಗ ಗದ್ಲತ್ತವ ಹಂಗಾಗಿ ಅವರು ಅವರು ಇದು ಬಲವಂತಕರ ಒಬ ತನಿ ಆಮೇಲೆ
ಹ ಅಣ್ಣ
ಅದ್ಕ್ಕೆ ಏನ್ ಮೊದ್ಲೇ ಡಿಸೈಡ್ ಮಾಡ್ಬೇಕು ಅದೇನೋ ಕೇಸ್ ಅನ್ನೋದು ಬಹಳ ಇದ ಇರ್ತೈತಿ ಮಾಡುವಾಗಲೇ ಅಬ್ಸರ್ವ್ ಮಾಡ್ಬೇಕು ಎಲ್ಲಾ ನಾ ಶಾಲಿ ಕಲ್ತ್ರು ನಮ್ಮ ಮನ ನಡೀತದಪ್ಪ ಅನ್ನಾಗಿತ್ತು ಅಂದ್ರ ಮಾಡ್ಬೇಕು ಮತ್ತ ಮನೆಗೆ ಬಾಳ ಇದು ಕ್ರಿಟಿಕಲ್ ಪೊಸಿಷನ್ ಇತ್ತ ಅಂದ್ರ ನೋಡಿ ಮಾಡ್ಬೇಕು
ಹೌದಣ್ಣ ಮಾಡ್ಬೇಕು ಏನ್ ಮಾಡ್ತಿ ಎಲ್ಲಾ ಬ್ಯಾಸರ ಬಂದಿದ ಸುಮ್ನೆ ಮಾಡಿನ ಅಂತು ಅಣ್ಣ ಈಗ ನರ್ಸಿಂಗ್ ನನ್ಗೆ
ಏ ಹಂಗೇನು ಅನ್ನಕೊಳಕೆ ಹೋಗಬಾರದು ಎಲ್ಲಾನೂ ಯೂಸ್ ಪುಲ್ ಇರ್ತೈತಿ ನೀ ಯೂಸ್ ಮಾಡ್ಕೊಳ್ಳೋರ ಒಳಗ ಹೋಗುತ್ತೆ ಅದು
ಅದನ್ ನಾನ ಮಾಡಿಲ್ಲೋ ಅಣ್ಣ ಅದನ ಮನ್ಯಾಗ ಮಾಡದಂದ್ರರ ಏನ್ ಮಾಡ್ತ ಲೈಫ್ ಆತ ಅಂತ ಮಾಡ್ಯಾರ ಇದ.
ಲೈಫ ಮತ್ತೊಬ್ರು ಕೈಯಾಗ ಹತ್ತು ಸಾವಿರ ಹದಿನೈ ಸಾವರ ದುಡಿಬೇಕು ಲಾಸ್ಟ್ ಬರೋಬರಿ ಹತ್ತು ಹದಿನೈದ ಸಾವಿರ ಕೊಡ್ತಾರ
ಹಂಗಲ್ಲಣ ಗೌರ್ಮೆಂಟ್ ಜಾಬ್ ಆಗಬಹುದು ಅಲ
ಗೌರ್ಮೆಂಟ್ ಜಾಬ್ ಅದು ಎಷ್ಟು ಮಂದಿ ರೆಕಮೆಂಡ್ ಮ್ಯಾಗ್ ಆಗುತ್ತದೋ ಎಷ್ಟ ಮಂದಿದ ರೋ ರೊಕ್ಕದ ಮ್ಯಾಗ ಆಗುತ್ತೋ
ಹೌದ ಅಣ್ಣ
ಈಗಲ್ಲಾನು ಎಕ್ಸ್ಪೀರಿಯನ್ಸ್ ಕೇಳ ಮತ ಜನ ಎಕ್ಸ್ಪೀರಿಯನ್ಸ್ ಅಂದ್ರೆತ್ತ ನೀವು ಒಂದ ವರ್ಷ ತನ ಒಂದ ದೀಡ ವರ್ಷ ತನ ಪುಗ ಶೇಟೆ ಮಾಡ್ಬೇಕು ಮ ಕೆಲಸಾ ಈಗ ನೀವ್ ಒಂದು ಗೌರ್ಮೆಂಟ್ ಆಸ್ಪತ್ ಹಪಟ್ ಗತ್ತಾ ಅ ನಿಮಗೆ ರೋಗ ಕೊಡ್ತಾ ಎಕ್ಸ್ಪೀರಿಯನ್ಸ್ಲ್ಲಗ
ಏಯ್ ಎಲ್ಲಿಂದ ಕೊಡ್ತಾರ ಓ ಅಣ್ಣ ನ ನಾಯ್ ದುಡ್ದಂಗ ದುಡಿಬೇಕ
ಹ್ಮ್ ಹೋಗ್ಬೇಕು ಅವ್ರ ಅಂದಿದನ್ಸ್ಕೋಬೇಕು ಒಂದೇ ಹೆಚ್ಚು ಕಮ್ಮಿ ಅವರು ಒಂದ ಟ್ಯಾಬ್ಲೆಟ್ ಇರ್ತಾರ ಆ ಟ್ಯಾಬ್ಲೆಟ್ ಬಿಟ್ಟ ನೀ ಬೇರೆ ಟ್ಯಾಬ್ಲೆಟ್ ಕೊಡಬೇಕು ಅವಾಗ ಡಾಕ್ಟರ್ ಬಂದ ಬಾಯ ಬೈತಾನ
ಹ ಅಣ್ಣ ಅದನದಾ
ಹ್ಮ್ ಬಯಸ್ಕೊಂಡ ಗೆಸಿ ಮತ್ತೇನು ಈ ಕಡೆ ಮನ ನೋ ಕೈ ರೊಕ್ಕ ಹಾಕ್ಸ್ಕೊಳ ಅಲ್ಲೊಂದ ಕಲ್ಲ ಬಯಸ್ಕೋಬೇಕು
ಬಳ ರ್ಚ ದನ್ನನು
ಅಲ್ಲ ಯಾಕಂದ್ರ ನಾನು ಅನುಭವಿಸ ಬಂದನೆ ಜೀವನ ಇದು
ಹ್ಮ್
ಇದ ನಮ್ಮ ೇ ಟೈಮ್ ರಾ ನಡತದ ನಾವ್ ಏನ್ ಮಾಡಿದ್ರು
ಬ
ಆ
ಯಾವರು
ಅದಗ ದೊಡ್ಡಿ
ನಗುಂದ ರೆಡ್ಡಿ ಹಾ ನೋಡಿ ಎ
ನೀವ ದಿನ ನಮ್ಮ ಮು ನಿ ಮುಂದೆ ನೋಡ್ತೀನ್ ಶಿವನಾನ ನಾನು
ನನಗ
ಹಾ ನೀ ನೀನ ಈಗ ಮೂರು ಹುಡುಗರಿಗೆ
ನಾ ನಾನು ಅಲ್ಲೇ ಹೇಳ್ತಿದ್ದೆ ಅಲ್ ಹಣ ಜಾಸ್ತಿ
ಹೈಸ್ಕೂಲ್ಗೆ ಎಲ್ಲಿ ಹೋಗ್ತತಿ ಮತ್ತ
ಹೈಸ್ಕೂಲ್ ಅಂದ ಆ
ಹಾ ದಿನ ನಮ್ಮ ಮನೆ ಮುದೆ ಎಷ್ಟು ಓದ್ತಿದ್ರಲ್ಲ
ಏನಾದನ ನಾನ್ ನೆನ್ಪಿಲ್ಲ
ಹ್ಮ್ ಎಲ್ಲ ನಿಮ್ ರಿಗೆ ಹೋಗೋ ರೋಡಿಗೆ ಇಲ್ಲಿ ಲೈಟ್ ಕಂಬ ಅು ನೋಡ್ಮ ನಿಮ್ಮಂದ ಟಿ ಸಿ ಲೈಟ್ ಕಂಬ
ಎಲ್ಲಲ್ಲಿ
ನಿಮ್ಮ..... ಹಾ ನಮ್ಮಊರಾಗ ನಿಮ ದೋಸ್ತ ಬಸವರಾಜ್ ಕೂಳೋರಿಲ್ಲ ಅವ್ರ ಮನಿ ಆಪೋಸಿಟ್ ಅಲ್ಲೊಂದು ಮನಿ ಈತ್ ನೋಡಿ ಎರಡುಅಂತಸ್ತಿಂದು
ಉ ಊ
ಅದೇ ನಮ್ ಮನಿಯೋ ದೋಸ್ತ
ಹೌದಾ ನಾ ನೋಡಿಲ್ಲ ಅಣ್ಣ ನಿಂದು
ಹೇ ಇಲ್ಲ ನಾ ನೋಡಿದ್ದೆನೆ ನಿನಗ ಮತ್ತ ನಿಮ ದೋಸ್ತರು ಅದೊಂದ ಯಾವ್ದೋ ಒಂದ್ ಮನ್ನೇ ಹುಡುಗಗ ಡೆತ್ ಆಯ್ತು ನೋಡ ಸರ್ಪೂರ್ದಾಗ ಒಂದ್ಪ್ಪ ಮಾಡಿ
ಹೇ.. . ಹೂ
ಹ ನೋಡಿದೀನಿ ಆದ್ರ ಅಷ್ಟೊಂದು ಪರಿ ಪರಿಚಯ ಇದ್ದಿದ್ದಿಲ್ಲ ಅವಾಗ ಮನೆ ಮನೆಯಿಂದ ಪರಿಚಯ ಆಗಿರ ಅಷ್ಟೇ
ಹ ಅಲ್ಲಿ ಜಾಸ್ತಿ ನನ್ ಊರಾಗ ಪರ್ಚಡರ್ಲನಾರ
ಊಂ ಇಲ್ಲಾ ಅಷ್ಟೇ ಇರ್ಬೇಕು ಊರಾಗ ಯಾವನಿಗೂ ಪರಿಚಯ ಇರಬಾರದು ನನಗು ನಂಗೂ ಊರಗ ಯಾವನೂ ಪರಿಚಯ ಇಲ್ಲಾರಾ ಊರಿಗೆ ಹೋದನ ಮನಿ ಆಯ್ತು ನಾನ್ ಆಯ್ತು ಇಲ್ಲ ನಮ್ಮ ಹೊಲ ಆಯ್ತು ಅಷ್ಟೇ
ಹೂ ಹೂಂ
ಯಾಕಂದ್ರೆ ಒನ್ ಟು ಟೆಂತ್ ತನ ಬಿಜಾಪುರದ ಒಳಗೆ ಮುಗಿಸಿನಿ ಎಜುಕೇಶನ್
ಹೂ
ಅಲ್ಲಿ ಟೆಂತ್ ತರ ಮುಗಸ್ಕೊಂಡ್ ಒಳ್ಳ ಇ ಕಡೆ ಇದಕ್ ಬಂದೆ ಮತ್ತೆಲೀ ಧಾರ್ವಾಡಗೆೋದೆ ಅಲ್ಲಿ ಒಂದ ಎರಡು ವರ್ಷ ಮುಗಿಸಕೊಂಡು ಒಂದು ಈಗ ಈ ಕಡೆ ಬಂದಿ ಚಾ ಪುರಕ್ಕೆ ಇಲ್ಲಿ ಬಂದು ಈಗ ಒಂದು ಎರಡುವರೆ ವರ್ಷ ಆಯತ ಅಷ್ಟೇ
ಹ್ಮ್ ಹ್ಮ್ ಮತ್ತ ನಣ್ಣ ಆರಾಮಲ್ಲ
ಹ್ಮ ಆರಾಮ್ ಮಾಡತ ಸುಮ್ಮ ನೋಡ್ರಿ ನಿಮ್ ಜೀವನ ಎದ್ರೊಳಗ ಇರ್ತೈತಿ. ಅದ್ರೊಳಗೆ ನೀವು ಇದು ಮಾಡ್ಬೇಕು ಕಾಮ ರೆಟೂ ಮಾಡೋಕಷ್ಟೆ
ನೀ ಏನ್ ರ್ಕ್ ಮಾಡ
ಹ್ಮ್ ವರ್ಕ ನ ಇಲ್ಲ ನಮ್ದೇ ಒಂದ್ ಸ್ಕೂಲ್ ಐತ್ ಚಾಪುರಾಗ ಸ್ಕೂ ಮ ನೋಡ್ಕೋತಿದ್ದೀನ ಆರಾಮಿಲ್ಲೇ
ಎಷ್ಟು ಕೊಡ್ತಾರ
ನಮ್ದೇ ಓನ್ ಆಯ್ತು ಎಷ್ಟ್ ಕೊಡ್ತಾರ ಎನದ ಏನೋದ ಹ್ಮ್ ನಮ್ಮ್ದ ಓನ ಐತಿ ಅೇ ಅದೆಷ್ಟು ಬಿಸ್ನೆಸ್ ಒಳಗೆ ಎಷ್ಟು ಲಾಭ ಆತದ ಎಲ್ಲ ನಮಗೆ ಅಲ್ಲ
ಹಾ ಹಾ
ಹಂಗಾಗಿ ಇಲ್ಲೇ ಇದ್ದೀನಿ ಅವವಾಗವಾಗ ಊರಿಗೆಗೋತೀನಿ ಇಲ್ಲಾಂದ್ರ ಇಲ್ಲೇ ಇರ್ತೀನಿ
ಹೌದಾ
ಅಾ ಊರಾಗಿರ್ತಿಲ್ಲ ಕುಲ್ಲಾ ಇರ್ಬಾರ್ದಪ್ಪ ಏನೋ ಸಣ್ಣ ಪುಣ ಬಿಸ್ನೆಸ್ ಮಾಡ್ಬೇಕಕ್ ನೀನೋ ಈಗ.
ಹೌದು ಬಿಡೋಣ.
ಹ್ಮ್ ನಿಮ್ಮಊರಾಗ ನೋಡ್ಕೋಬೇಕು ಯಾರ್. ಬಿಸ್ನೆಸ್ ಹೆಂಗ್ ನಡದೈತಿ ಯಾರ ಏನ್ ಮಾಡಿಲ್ಲ ಎಲ್ಲಾ ತಿಳ್ಕೋಬಬೇಕ ಒಂದ್ ವಾರ ಎರಡು ವಾರ ತಲಿ ಕೆಡ್ಸ್ಕೋಬಬೇಕ ಅದ್ರ ಬಗ್ಗೆ.
ಹ್ಮ್.
ತಲೆ ಕೆಡಿಸ್ಕೊ ಬಂದು ಮನೆಗೆ ಹೇಳ್ಬೇಕು ನಾನ್ ಮಾಡ್ಕೊಂಡ ಹೋಗ್ತೀನಿ ಮಾಡಿ ಕೊಡ್ರಿ ಅಂತ ಹೇಳಿ ಅವ್ ಮಾಡಿ ಕೊಡ್ತಾರೆ ಯಾಕಂದ್ರೆ ನೀನ್ ಮೇಲೆ ನಂಬಕಿರಲ್ಲಲೇನು ಅವ್ರಗೇನ.
ಹ ಮಾಡತ್ತ ಬಿಡ ಹಂಗೇನಿಲ್ಲ ನೀಏನ್ ಏನಾದ್ರ ಮಾಡತ್ತರೇ ನಮಗೆ
ಹ್ಮ್ ಅದೇ ಇಲ್ಲ ನಿನ್ ಮ್ಯಾಗ ನಂಬಿಕೆತ್ತಂದ್ರ ಏನಾದ್ರು ಮಾಡ್ತಾರ ಅದ ನೀನು ಬಿಟ್ಟಿದ್ದು.
ಮಾಡ್ತಾರಣ್ಣ ಹಾಗೇನುಇಲ್ಲ
ಹ್ಮ್ ಈಗ ನೋಡ ನೀನು ಪ್ರೈವೇಟ್ ಎಲ್ಲೇ ಕೆಲ್ಸಕ್ ಹೋದ್ರು ಅವ್ನ ಕೈಲೆ ಬೈಸ್ಕೊಂಡು ಅವ ಓನರ್ ಇರ್ತ ನೋಡು ಅವ ಕೊಡು ರೊಕ್ಕಕ್ಕ ಒಂದೆ ಧರಿಸಸ್ಕೊಂಡು ಮತ್ತ ಅವ್ನ ಕೈಲೆ ಒಂದ್ ಮಾತ್ ಹೆಚ್ಚು ಕಮ್ಮಿ ಒಡೆಯವರನು ಇರ್ತಾರ
ಹ್ಮ್ ಹ್ಮ್.
ಅವ್ರ ಕೈಯ ಯಾಕ ಅನ್ಸೊಬ್ಬ ನೀ ಸ್ವಂತ ಬಿಸ್ನೆಸ್ ಮಾಡಿ ನಿನ್ ಕೈ ಕೆಳಗೆ ಒಂದ ಇಬ್ಬರು ಕೆಲ್ಸ ಕಿಟ್ಕೊಂದ್ರ ಆರಾಮ ಇರ್ತಲ್ಲ.
ಹ್ಮ ಅದೇ ಬಿಸ್ನೆಸ್ ಮಾಡುವ ಅಂತ ಪ್ಲಾನ್ ನಾನ.
ಅದೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಮೊದಲ ನೀ ಸ್ವಂತ ಪ್ಲಾನ್ ಮಾಡ್ಕೊ ಹೆಂಗ ಎಷ್ಟು ಪ್ರಾಫಿಟ್ ಮಾಡ್ಬೇಕು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಆಮೇಲೆ ಎಷ್ಟು ಇನ್ಕಮ್ ಆತೈತಿ. ಅದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಒಂದ್ ದ್ ದಿನ ಮನೆಯನವ್ರ ಜೊತೆ ಡಿಸ್ಕಶನ್ ಮಾಡಬೇಕು ನೀನ್ ಯಾಕಂದ್ರೆ ನೀನ್ ಮೇಲೆ ನಂಬಕೆ ಬರಬೇಕಲ್ಲ ಅವರಿಗೆ. ಈಗ ಲಕ್ಷಣಗಡ್ಲೆ ನಿನ ಕೈಯಾರೇ ರೊಕ್ಕ ಕೊಡ್ತಾರಂದ್ರೆ ಅವ್ರರಿಗೇನು ಪುಕ್ಸಟ್ಟೆ ಬರಲ್ಲ ರೊಕ್ಕ
ಹೌದು ಕಣ
ಅವರು ದುಡಿಲೇಬೇಕು ಹೊರ ಹೊರಗರ. ದುಡ್ಲಿ ಒಳಗರ್ ದುಡ್ಲಿ ಎಲ್ಲೇ ದುಡ್ಲಿ ಒ ದುಡ್ಲೇಬೇಕೇಕಲ್ಲ ಅವ್ರು
ಹ್ಮ್
ಯಾಕಂದ್ರೆ ಈಗ ನೋಡು ನಿನಗ ಗೊತ್ತಿರ್ತೈತಿ ನೀ ಇಲ್ಲಿ ಹೊರಗ ದೋಸ್ತರ ಜೊತೆ ಹೋದ ರೊಕ್ಕ ರ್ು ಮಾಡಕ್ ಇಿಂದ ಮುಂದ ನೋಡಲ್ಲ ಮನೆಯನವರು ಒಂದ್ ರೂಪಾಯಿ ರ್ಚ್ ಮಾಡಕು ಇಿಂದೆ ಮುಂದ ನೋಡ್ತವೆ
ನಂಜಾದಾ
ಹ ಬಾಳ್ ವಿಚಾರ ಮಾಡ್ಬೇಕಕ್ ಈಗನ್ ಸಿಚುವೇಶನ್ ಹಂಗಗೆ ಐತಿ
ಹ್ಮ್ ಲಾ ಎಲ್ಲ
ಹ
ವರ್ಚ ್ದ
ನಾ ಯ ಅಸ್ಲಕ್ ಬಂದ್ ಈಗ ಒಂದ್ ಎರಡು ಮೂರ್ ತಿಂಗಳು ಆಯ್ತು ಅನಸ್ತದ ಅಷ್ಟೇ
ಹಹಲಿ ಸಿಿದಿದ್ದ ನ
ಹಏ ಇಲ್ಲಪ್ಪ ಹಾಸ್ಟೆಲ್ದಾಗಏನ ಇಲ್ಲ ಸುಮ್ಮ ಅಲ್ಲಿ ನನ್ನ ರೂಮ್ನ ಒಬ್ಬನೇ ಇರ್ತೀನಿ ನಾನು ರೂಮ್ ಐತಿಲ್ಲ ಶಾಪುರಾಗ ಅಡುಗೆ ಮಾಡ್ಕೊಳಕ ಬಾಳ್ ಕಷ್ಟ ಆದ ಇತ್ತು ಅ ಒಂದ ಎರಡು ಮೂರ್ ತಿಂಗ್ಗಳು ಮಾಡ್ಕೊಂಡ್ ಉಟೆ ಆಮೇಲೆ ಹ ಹೊಟೆಲ್ದ ಗೂಡತೆೆ ಸರಿ ಅನ್ಸಲಿಲ್ಲ ಹಂಗಾಗಿ ಒಬ್ಬರ್ ಕೈಲೆ ಏಳ್ಿಸಕೊಂಡು ಇಲ್ಲೇ ಇದ್ದೀನ ಹಾಸ್ಟೆಲ್ಾಗಿ
ಹ್ಮ್ ಹ್ಮ್
ಹ ಅದು ಇಷ್ಟದ ಎಕ್ಸಾಮ್ ಆತ್ತು ಬಂದಿದೀನಿ ಈಗ ಎಕ್ಸಾಮ್ಗೆ ರೂಮ್ಗೆ ಹತೇನಿ
ಮತ್ತ ಅಲ್ಲಿಗೆ ಹೋಗ್ತದೆಾನ
ಹ್ಮ್ ಅಲ್ಲಿ ಒಬ್ಬ್ರರು ಬೇಕಲ್ವ ಈಗ ಒಂದ್ ಬಿಸ್ನೆಸ್ ಮಾಡವ ಅಂದ್ರೆ ಬಿಸ್ನೆಸ್ ನೋಡ್ಕೋತ ಒಬ್ಬರು ಇರ್ಬೇಕಲ್ಲ ಮತ್ತೊಬ್ರಿಗೆ ಎಷ್ಟು ಬುಡಕತದ
ಹೌದ
ಎಷ್ಟ್ ಎಷ್ಟೇ ನಂಬಿಕೆ ಅದಂದ್ರೂ ಯಾವನ ಕೈಯಾಗೂ ನಮ್ದು ಏನ ಕೊಡಕ್ ಹೋಗಬಾರ್ದು ಬಿಟ್ಟು
ಹ್ಮ್
ಹಂಗಾಗಿ ಸುಮ್ಮನೆ ನು ನೋಡ್ ನೋಡ್ಸ್ಕೊಂಡ್ ಹೊಂಟಿವಿ ತಪ ನೀವು ಇಲ್ಲ ಹೋಟಲ್ ಇರ್ತಾರಣ
ಹೌದಣ್ಣ ಆಂಟಿ ಮನಗ್ ನೋ ನ ಜಾಸ್ತಿ ಕಲ ಆ
ಹ್ಮ ಹ್ಮ್ ಹಾ
ಕಾಲ್ ಮಾಡ್ತೀರಾ ಅಣ್ಣ ಮತ್ತೆ
ಸರಿ ಸರಿ ನಾನ್ ಮತ್ತೆ ಯಾವಾಗ ಕುಲ್ಲ ಇದ್ದಾಗ ಕಾಲ್ ಮಾಡ್ತತವ್ರೀ
ಆತು